ಗಾಡಿ ರಿಪೇರ್ ಮಾಡಕೂತಾನ ಕುಂತಿವ ನೋಡ ಹೌದ್ರಿ
ಅಂದ್ರ ರೊಕ್ಕ ಬರ್ತಾವ್ರಿ ಏನ್ ಗ್ಯಾರೇಜ್ಗಿ ಹೋದ್ರಿಏನಣ್ಣ
ಯಾರ ಮಾತಡತಿದಿರಾ ಅಂತ ಗೊತ್ತಾಗ್ತಿಲ್ಲ ಲವಯಾತೇನ ಮತ್ತ
ಹೇಳ
ಹ ಮಾಡ್ತೀನಿ ತಡಿ
ಹ ಹಾ ಹಂಗ ಹಂಗ ಮಾಡದ ತಪ್ಪ ಆತದ ನೋಡರಿ ಗೌಡರ ನಿಮ್ದು ಅಂಗ ಎಲ್ಲೆನ ಇಡಬಾರದು ರೀ ಅದಕ್ಕ ಇದ ಹಾತ್ತದರಿ ಏನ್ ನಡದದ್ರಿ ಮತ್ತ ಸಮಾಚಾರ
ಹಾ ರಿ
ಏನ್ ನಡದದ್ರಿ ಗೌಡ್ರ ನಿಮ್ಮ ಮ್ಯಾಲ್ ಕೇಸ್ ಬಂದಾದಲ್ರಿ ಜೋತಿ
ಹ್ಮ
ಹಾ ಹಿಂಗ ಎಲ್ಲ ಮಾಡಬಾರದು ರಿ
ಹಾ
ತಪ್ಪಾತದ್ರಿ ಗೌಡ್ರೆ ಹಂಗ ಎಲ್ಲ ಮಾಡಕ್ ಹೋಗಬಾಡದ್ರಿ
ಹಾ ಹ ಜ್ಯೋತಿ ಲಗ್ನ ಕೇಳಳ ಬರಬೇಕು ಬರಲ್ಲಿಲ ಸಿಟ್ಟಿಗೆರ್ತಳ ಇಲ್ಲೇ ಎಲ್ಲಿರಿ ಕಲ್ಯಾಣ ಮಂಟಪ ಎರಡನೇ ತಾರೀಕು ಹ ನೀವ್ಯಾ ಬರ್ತೀರಿ ಎ ಬರಬೇಕು ಬರಲನ ನಡೆಲ್ಲ
ನಾ ರೀ
ಬರ ಕೊತ್ತೀ ನೀನ್ ಗಾಡಿ ತಗೊಂಬರಂ ಆರಾಮ ಏ ರಗಡ ಏ ರಗಡ ಏ ಲಗ್ನ ಬಿರ್ಸದ ಯಾರದು ಡೇಟ್ ನೋಡ ಅವರ ಅಕ್ಕ ಅಣಂತರ್ ರಗಡ ಟ
ಆಗ ರಮೇಶ್ ಅಂತ ಅಲ್ೀ ಅದ್ಕಂತ್ ಕರ್ಕೊಂಡ್ ಹೋಗಬೇಡ್ರಿ ರೆಟ್ಟಿನ ಮೂಲದ ಅದಕತ್ರಿ
ಎಲ್ಲಿಯ
ಹಾ
ಆಾ ಮಾತಡ್. ಸುಮ್ನ ಎನ ನ ನಾಡೋ ಮರಗೆ
ಅಲ
ಅವರೆಬಟ್ಟ ನಾನ ಚಲ್ಲದ
ಹ್ಮ
ಯಳಪ್ಪಾಯ
ಇ ಪಾತಾಡ್ದಾ ಬಿಟ್ಟತ
ಏ ಹೆಂಗಗೆ ಅಂದ್ರೆಂಟ ಅ ಮಂಟಿಲ್ಲಾರ ಬಂದ ನೋಡು ವ ಚಡ್ಡಿ ಆಕನ್ಯೂಡ್ ಯಾರ ಕರ್ಬದ ನಡೆೆ ಹಿಂದ ಹೊಡ್ತ ಹ್ಮ್ ಬೇಸಕ್ ಪಡಕ್ಕ ಹ ಬ್ಲ್ಯಾಕ್ ಕೊಬ್ರ ಬಂತ ನೋಡಗೆ ಐತ್ನಡಲ್ಲಿ ಇದ್ರೆ ಹ ಪ್ರ ಬ್ಯಾಟರಿ ಸಟ ಲಗಾ ಆ ಬ ಮಾಡದೋ ಮಾರಾವ ಸುಮ್ಮ ಅದ ಟಕ್ ಟ ಏನ್ ಹೇಳಬೇಕುಕ ಇಲ್ಲ ನೀ
ನಾವತ್ರಿ ನೀವ್ ಹೇಳ್ಬೇಕತ್ರಿ ಎಲ್ಲ ಗೋಡ್ರೆ ಗೋಡ್ರ ಮಂದ ನ ಹಾಗೌ್ದ್ರೆ
ನತ ತಿಳ ಹೌ ನಾ ದೊಡ ಮನುಷ ಹ ಇಲ್ಲಿ ನಟಚದಾಗ ಎಲ್ಲಿ ಹತ್ತದ್ರ ಬಾಕ್ಕ
ಬ್ರೇಕ್ಕ್ ಮಂಡ ಮೋಚ್ಕೊಂಡ್ ಹೋಗತಾಳ್ರಿ
ಲಿ ಯಾರ ಬಿಡ್ರ ನಾನು ಮದನಾಡ್ರಿ ಬಂತು ನೋಡ್ರಿ ಬ್ಲಾಕ್ ಕೋಬ್ರಾ ಬ್ಲ್ಯಾಕ್ ಕವ್ರ
ಬೀರಿ ಗರಾಕ್ ಬರಲ್ರ ನೀ ಬಾಯ ರ
ಹಾ ಕೆರಡುಗ ಯ್ ಸರಿಯನ ಅಂತ ನೋಡ ನಡ್ಯಕ್ ಬರಲ ಅಂತ ಯಾವಾಗ ಹಾ ಹಾ ಏನು ಹೊಲ್ಸ ಮಾತಾಡ್ತಿೀರಿ ನೀವು
ಇಲ್ಲ ಅ ತಂಗ ಬಿಡತರ ನೀನಂತರ
ಹ್ಮ್ ಮತ್ತ ಏನನ ತಂಬೊಗ್ ತಿನ್ನಕ್
ನಾಳ ಕಾಲೇಜ ಬರ್ತೀರನ್ರರಿ ಯಾವ ಬ ಯಾಕ್ ಬರ್ತದೆ
ಹುಡ್ಗಿಯರ್ ನೋಡಾಕ ಸ ಕತನಕಾರ ಂಕ್
ಇ
ಹ
ನಡರೆ
ನ ಗಪ್ಪಾ ಯಾವ ಟಿಂಂಗ್ರಗೋ ಹ್ಮ
ಮತ್ತೆ ನೋಡದ್ರೆ ಗೌಡ್ರಿ
ಅ ಹ ಹ ಅದು ಹಂಗ ನಾನು ಮಾಲಾಕ್ಕೆ ಸ ಟ ಟಕ ಅಡ
ಹ್ಮೊಂಡ್ರ
ಯಾರದ ಅ ಆದ್ರೀ ಇದೇನ ಕುುದುರೆ ಊಟವಾದಂಗಸಲ್ ಹ
ಹ್ಮ
ಹೊಯ್ಳಂದ್ರೆ ಹಯ್ತ ಗಾಡಿಏ ಗಾಡಿ ಹೊಗ್ಳ್ರೆಯ ಕೆ ಕ ಜ ಕೆಸ ಉಪರ ಬಾಯ ಹ ಅ ಏನು ಹೇಳೋದಿಲ್ಲ ನೀ ಚಲ ತಗಬಿಟ್ಟೇವನ ಯಾವಾಗ್ರ ಯಾವಾಗ ತಿಗಳು ಮೂರ್ನಾಾಲ್ಕು ತಿಂಗಳು ಆರು ನಿಮಿಷ ಆಗಲ್ನಾ ಆರು ನಿಮಿಷ ಇರ್ತೇ
ಹೌ
ಹೌದ ಯಾವ್ದ ನಿತ್ಯ ಏನ್ ಯಾವ್ದ ಅತ್ ಹೌದಾರ ಹ
ಹೌದ್ರಿ ಪಾರ್ ಮಾಡಾರ ಹೌದ್ರ ಎಷ್ಟ ಒಂದೆ ತಂಗ ಆದ್ರ
ಎರಷ
ಏನ್ ಮಾಡ್ತೀರ
ಹ ನ್ ಇರಾಗ ಕಾರ
ಇಲ್ಲ
ತೋಲರಂಗ್ ಮಾಡದ ಒಗಟ್ಟಿಗೆ ಮೈ ವರ್ಷಯ ಹ
ಎಮ್ಮ ಜಾರಕಿೆ
ನೋಡ್ತ ನೋ ಮಾಕ್ಕಾಂಬಾಯಸೆ ಗಡಿಯೋಗ ಪಡ್ತನ
ನಾನ್ ಅಷ್ಟ ಮಾಡ್ತೇನೆಿ ಎಂಟು ಗಂಟಕ್ಕೆ ಹೋಗ್ಬಿಡ್ತನಿಗೆ
ಮತ್ಯಾನನ್ ಪಾಯನ್ಪುರಿವಿನ ಕುರಳಡ್ ನ ಮ ಕಸ್ ಬರ ಬಿಡ ಮಂಕ ಒಳದಪ್ಪ ನಡ ಹೂರ್ಲ್ಲ ಅಂದ್ ಬಿಡಕಣ ಮತ್ತೆ ನಿಜ ಎಲ್ಲ ನೋಡ್ರ ಅ ಈ ದೇಾಸ ಏನು ನನಗೆ ಹ್ಮ
ಬಜಲ್ಲಿ ಬಚ್ಚೀನಿ ಇ ನೂರು ರೂಪಾಯಿ ಕೊಡ ಇ ಯ
ಹಯ್ ಯವ ಭಯ
ಯಾವ್ದ್ರ ಆಗತ್ತದ ಅದು ಏನರೇ
ಹಾ ಹಾ ಸುಮ ಕಾಟಿ ನೀ ನೀ ನು ಬ್ಯಸಕ ಬಟ್ಟೆ ಎಲ್ಲ ಕೊಡಿ ಏನು ಆನ ನಿಮಗೆ ಕಾಟಕ್ ಅವ ಇದ್ರ ಅವು ಆ ಚಲ ಆಗನ ಗಾಡಿ ಒ ಗಾಡಾನ ಜಾಸ್ ಕೊಡ ಪರೋದು ಚೆಂದ ಮೂಳ ಆಯ್ತ ಮಾತಾಡ ನಿನ ಹಲೋ ಆ ಯಾವಾಗ ತಪ್ರ ಲ ಹೇಳಲ್ಲ ಗಾಡಿಗಳು ಒಳಗ ಹಚಬೇಕ್ಕನ ಹೊಸ್
ಹ ಅಚ್ಚ್ ನೋಡ್ರಿ ಬಡ ಬಡಾ
ಆಾ ಕೇಳಲ್ಲ ಯಾ ಬನ್ ಮಾಡ ಕೇಳ ಓತ ನಾನು ಅಲ್ವ ಇನ್ನ ಎಡ ಮೂರ್ ನಿಮಿಷ ನೋಡಪ್ ನಂಬರ ಏನಪ್ಪಾ ನಂದಪ್ಪ ನಿದಪ್ಪಾ ಯಾವ್ದ ಬತ್ ನೋಡ ತಾಪನೆ ಮತ್ರ ಕೊಡ್ತ ಏನ ಕೊಡಕ್ ಕೊಡಪಟ್ಟರ ಕನ್ ಮರಿಲನುಂತ ವಸಧತಾರೆ ಬಂದು ಕೇಸ ಮೂರದ ಅಂತ ಬಿಡಕ್ಕ ಕೆವ ಹ
ಬರ್ ಏ ಬರ್ತಿಲ್ಲನ ಅ ಗಾಡಿ
ಈಗ ಮತ್ತ ನೋಡಿದ್ರ ಗೌಡ್ರ ಮತ್ತಚಾರ
ಮ ಚ
ಮಳೆ ಮಳೆ ಟೈಮ್ ಆಗ್ಯದ್ರೀ ಮಳೆ ಬಂದ್ರ ಅಣಮಾಂತುಷ್ಟಿ ಐನ ಅಂದ್ರೆ ಇ ಊರ ತುಂಬಕೋಂಡದ
ಹಾ ಬ ಬಿ ಬನ್ ಬಂಡಿ ಕೋಡ ಹಾ ಜಾರಕದನಾ
ಬಂಡೆವಲದಾನ
ಬಂಡಿ ಆದ್ರೀ ಬಂಡಿ ಬಂಡಿ ನ ಬಂಡಿಗ ಮಂಡಿ ಹ್ಮ್ ಹಾ ಹಾ
ಬಂಡೇಗಟ್ಟ ತರ್ವಾ
ಬಂಡಿ ಆಗಿಟ್ಟ ತಿರುವಾನ ಅಂತನ ಇದ್ದ ನೋಡ್ರಿ
ಕೀಲಿ ಗನ್ ಗನ್ ಇಡ್ಕೊಂಡ್ ಬರ್ತಾ ಇಲ್ಲಿಗ
ಇಡ್ಕೊಂಡು ಬನ್ರೀ ಹೆಂಗ್ ನೆಡಿದ್ರಿ ಮತ್ ಸಮಾಚಾರ
ದಿಶಾಗ ಹೆಂಗದ್ರಿ ಗನ್ ಗನ್ ಎಂಗದ ಇದೆ ಆಯಕಾಂತ ಬರಿಕಾನವ್
ಅದೇ ಯಕಮ್ಮಕ್ಕ ಅಕಿದ್ರಿ ಅದ್ರೀ ಬಟಾಟಟಟಟಟ ಅಂತ ನೋಡ್ರಿ ಒದಸ್ಬೇಕನ್ ಬಂದದ್ರಿ
ಎಷ್ಟು ಮನುಷಿ ಇರತಾವ್ ನೋಡಿ ಕೇಳಬೇಕು ನೋಡ್ರಿ ಅವು ಹೌದ್ರ ಸರ್ ಕೇಳಿದದ್ರು ಸರ್ ಅಮೌಂಟ್
ಏನಿಲ್ಲ ಆಟೋಂದು ಸರಿ ಒಂದು
ಅಷ್ಟೇನ್ ಬಾಡ್ರಿ ಎರಡ್ ಮೂರ್ ಲಕ್ಷ ಬಾಡ್ರಿ ನೀವ ಒಂದ ಎರಡ್ ಮೂರ್ ಸಾವಿರ ರೂಪಾಯಿದಾಗ
ಅಂಪರ್ಕಂದ್ ಏಟಯತ್ ನೋಡ್ರಿ ಸಾಕ್ತವ ನಾವಷ್ಟತ್ ನೋಡ್ರಿ ಹ್ಮ ಆಯ್ತು ಲಾಸ್ಟ್ ಹಾ ಏನ್ ಹೇಳ್ಬೇಕು ಎಲ್ಲ ನೀವೇ
ಏನು